ಸಂಜೆ ಏನ್ ಮಾಡತ್ತೀವಿ.
ಏನ್ ಇಲ್ಲಪ್ಪ ಸುಮ್ ಖಾಲಿ ಕುಂತೀನ್ ನೋಡಿ
ಟಾ ಆಗೈತ್
ಊಟ ಮಧ್ಯಾಹ್ನ ಮಾಡಿದಪ್ಪ.
ಆ
ಅಲ್ಲೇ ಮಧ್ಯಾಹ್ನ ಮಾಡಿದ್ದ್ ಊಟ.
ಹಾ ಮತ್ತೆ ಹೊರಗ್ ಹೋಗಮ್ಮ ಇವ ತ್ತಾ
ಯಕ್
ಸುಮ್ನೆ ಹೋಗಿ ಏನಾರೆ ಬಿರ್ಯಾನಿ ಗಿರ್ಯಾನಿ ತಿನ್ಕೊಂಡ್ ಬರೋಣ.
ಏ ರೊಕ್ಕ ಇಲ್ಲೋಣ ಅದ್ ಸ್ಕಾಲರ್ಶಿಪ್ ಕಟ್ಬೇಕು ಮೊದ್ಲೇ ಸ್ಕಾಲರ್ಶಿಪ್ ಬಿದ್ದಿದ್ದ ಅದ್ರಾಗ್ ಖರ್ಚು ಮಾಡಿನ ಅದಕ್ಕ್ ಕಟ್ಟಬೇಕಂತ್ ಜೋಡಸಗತ್ತೀನಿ.
ಹೌದಾ
ಖರ್ಚು ಮಾಡಬಾಡ್ದಂತ್ ಇದ್ದಿನ್ ಅಷ್ಟೆ. ಇಲ್ಲಾಂದ್ರೆ ನಾ ಬರ್ತಿದ್ದೆ ಹ್ಮ್ ಹ್ಮ. ಯಾವಗ್ ಹೋಗ್ಕಿರಿ.
ಹೋಗ್ಬೇಕಂತ್ ಐತಿ ನೋಡ್ಬಕ್ ಯಾರ್ ಬರ್ತಾರ್ ನನ್ ಜೊತೆ.
ಹ್ಮ್ ಇ ನೀತಿಶ್ ಉಮೇಶ ಹೋಗ್ ಹೊಗ್ಕರಂತ್ ತ ಹೇಳಿದ್ರಪ್ಪ ಅವರು ಮಂದಿಗೆ
ಇವತ್ತ ಹ ತರಂತ ಎಷ್ಟ್ ಗಂಟೆ ಹೋಗ್ತಾರೆ.
ಅದು ಗೊತ್ತಿಲ್ಲ ಅವತ್ತು ಹೋಗ್ತಾರ ಅಂತ್ ಹೇಳುದ್ರು ನನಗ್ ಕರಿತಿದ್ರು ನಾ ಅ ಬಾ ವಲ್ಲೇ ಅಂತ ಹೇಳ್ದ.
ಹಾ ಹಾ ಅದೇರೋ ನೋಡಣ್ಣ. ಕೇಳ್ ತಿ ನೋಡು ಬರು
ಆದ್ರೂನು ನಿನ್ನೆ. ಹ ಪಂಪ್ಯಾ. ವಿಜಿ ಮತ್ತೆ ಇವ ಯಶವಂತ.
ಕಾರ್ಯನ್
ಹ್ಮ ಹೋಗಿದ್ರ ಲಾ ತುಂಬಾ ಇದು ನೋಡ್ಲೆ ಅವ್ರು ಮೊಬರು ನೋಡ್ಲೆ ಅವರು.
ಹೌದ.
ಇಪ್ಪತ್ತು ರೂಪಾಯಿ ಕೊಟ್ಟು ಒಂದ ಚೀ ಒಂದ್ ಕೆಜಿ ಚಿಕನ್ ಒಬ್ಬರಿಂದಾನ.
ಹ್ಮ್ ಇಲ್ಲಿ ಇದ್ ಇದ್ರ ಬಲ್ತಿ ನಿನ್ನೆ ಗ್ರವಿ ತೊಂದೆ ನೋಣ ನಾವು. ಹು ಒನ್ ಕೆಜಿ ಚಿಕನ್ ಗೆ ಎಷ್ಟು ಆ ನ್ನೂರ ಐವತ್ ರೂಪಾಯಿಏನಂತೆ.
ಒಂದ ಕೆಜಿನಿಲ್ಲದು. ಅದ ಸ್ವಲ್ಪ ಕಡಿಮೆ ಐತಿ ಅದ ಒಂದ್ ಕೆಜಿ ಒಳಗ.
ಹ್ಮ್.
ಮತ್ತೆ ಒಬ್ಬರಿಂದ ಎಷ್ಟು ಖರ್ಚು ಆಗತ್ತ ಗೊತ್ತಾ ಒಬ್ಬ್ರಿಂದ.
ಹ್ಮ.
ಖರ್ಚ ಆಗೇತಿ ಒಬ್ಬರಿಂದ.
ಒನ್ನು ಇನ್ನೂರ ಇಪ್ಪತ್ತ.
ಹಾ ಒಂದ್ ಎಳಿ ಇವಂದ ಅಂತ ಒಬ್ರಿಗೆ ಒಂದ್ ಎರಡು ಬಿರಿಯಾನಿ ಬರ್ತಿತ್ ನೋಡು. ಮಂದಿಗೆ ಹೋಗಿದ್ದಿದ್ರೆ ಸುಮ್ಮ ಒಂದು ನಾಕ ಪಿಸಿ ಗೋಸ್ಕರ ನ್ನೋಡದ.
ಹ್ಮ್ ಅಲ್ಲೇ ಮಂದಿಲ್ಲೇ ಸಿಗ್ತಿತ್ ನಾವ್ ನಾಲ್ಕ್ ಮೂರ್ ಪೀಸರ.
ಹಾ ಅಲ್ಲಿ ರೊಟ್ಟಿ ಹನ್ನೆರಡು ರೂಪಾಯಿ ಅಂತೆ.
ಎಲ್ಲಿ ಇಲ್ಲಿ ನಿನ್ನೆ ಗ್ರೇವಿ ತಿರ್ಸಿವಿ.
ಹಾ ಹನ್ನೆರಡ್ ರೂಪಾಯಿ ಗ್ರೇವ್ ಹಾ ಹನ್ನೆರೆಡು ರೂಪಾಯಿ ರೊಟ್ಟಿ ಒಂದು ರೊಟ್ಟಿ. ಹಾ ಅದ ನಿಮಗ್ ಹೇಳಿದ್ ನಾವ್ ನಿಮಗ್ ತರಿ ಅಂತ ಒಂದ ಐದಾರ್.
ಹ್ಮ್. ಅಲ್ಲೇ ಮನಾರ್ ನೋಡ ಐದ್ ರೂಪಾಯ್ ಕೆ ಒಂದ್ ರೊಟ್ಟಿ.
ಹಾ.
ಹ್ಮ್.
ಮನೆಗಿದ್ದಾಗ ತಿನ್ನಲ್ಲ ಇವಾಗ ನೆನಪ ಆಗ್ತತ್ ನೋಡು.
ಹ್ಮ್ ನಾ ಈಗ ಹೋಗ್ದಾಗ ತರ್ಬೇಕ್ ಅನ್ನೋದೈತಿ.
ನಾನು ಒಂದ ಎ ಚಡ್ಡಿ ತತ್ತಿನಪ್ಪ ಹ್ಮ್.
ಹಾ.
ಮತ್ತೆ.
ಮತ್ತೇನಿಲ್ಲಪ್ಪಾ ಹೇಳ್ಬೇಕ ನೀವು.
ಹ್ಮ್.
ಹ್ಮ್ ಅವಾಗ್ಲೇ ನಿಲ್ಸಿದ್ದಲ್ಲ ಹೇಳ್ತೇ ನೋಡ ಇವಾಗ. ಹಾ ಅವ್ರ ಪ್ರಸಿದ್ಧ ಉಕ್ತಿಗಳು ಹೇಳ್ತಲ್ಲ ಅದು.
ಹ್ಮ್.
ಯಾವ್ದದು ಹೇಳದ.
ಏನು ಪ್ರ ಇದು ಮಾನವ ಸೇವೆ.
ಅಲ್ಲ ಅದಲ್ಲ ಯುಕ್ತಿ ಯುಕ್ತಿ ಉಕ್ತಿಗಳು.
ಮುಕ್ತಿಗಳು ಯಾವು.
ಹೇಳಿ ಎದ್ದೇಳಿ ಗುರಿ ಮಟ್ಟುವ ತನಕ ನಿಲ್.
ಹಾ ಹಾ ನಿಮ್ದೇಹ ನಿಮ್ ಮೈಂಡ್. ನೀವು ಯಾದರ ಸಲೆಯಂದ ಓದ್ತೀರಿ ಅನ್ನೋದ ಒಂದು ಗುರಿ ಇಟ್ಟಕೊಬೇಕು ನಾವು. ಆ ಗುರಿ ಮುಟ್ಟೋ ತನಕ ನಾವ್ ಯಾವತ್ತುೂ ಹ ಬಿಡ್ಬಾರ್ದ ಅಂತ ಹೇಳ್ತರ. . ಹ್ಮ್.
ಮತ್ತೆ ಇನ್ನೊಂದ್ ಐತ್ ನೋಡ ಅವರ್ದ.
ಅದ್ಯಾವದ.
ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ.
ಹಾ.
ಇವಾಗ ನಾವ್ ಏನಾರ ಗುರಿ ತಲ್ಬೇಕಂದ್ರೆ ನಮ್ಮ ನಮ್ಕ ಇರಕ್ಕು. ಹೌದಿಲ್ಲ. ಹ್ಮ ಹಂಗೆ ಹೇಳ್ತಾರ ಅವ್ರು.
ಹ್ಮ್.
ಮತ್ತೆ ಇನ್ನೊಂದು್ ಹೇಳ್ತಾರ ನೋಡು ಅವರು.
ಹಾ.
ಶಕ್ತಿಯೆ ಜೀವನ ದುರ್ಬಲತೆಯ ಮರಣಾ ಅಂತ.
ಓಓ.
ಹ್ಮ್ ಮತ್ತೆ ಇನ್ನೊಂದಯ್ತ್ ನೋಡ್ ಮಾನವ ಸೇವೆ ದೇವರ ಸೇವೆ.
ಹ್ಮ್ ನಾವು ಮನುಷ್ಯರ್ದ ಸೇವೆ ಮಾಡಿದ್ರನೆ ಸಾಕು ದೇವ್ರಿಗೆ ಮ ದೇವ್ರ ಮಚ್ಚತಾನ ಕೆಳ. ಹ್ಮ ಬಡ ವ್ಯ ವ್ಯಕ್ತಿಗಳಿಗೆ.
ಹ್ಮ್ ಅವರ ಪ್ರಮುಖ ಕವಿ ಇದು ಕೃತಿಗಳ ಹೇಳು ಸ್ವಾಮಿ ವಿವೇಕಾನಂದರ್ದು.
ಅವರು ಕೃತಿಗಳು ಬರದಾರ.
ಹ ಬರ್ದಾರ್ ಮತ್ ಅವರು
ಹೌದಾ ಯಾವ್ಯಾವು
ಅವರು ರಾಜೋಗ
ರಾಜ ಯೋಗ
ಹ ಮತ್ತೆ ಜ್ಞಾನ ರೋಗ ಜ್ಞಾನ ಯೋಗ.
ಹಾ
ಮತ್ತೆ ಕರ್ಮಯೋಗ.
ಹಾ
ಭಕ್ತಿ ಯೋಗ.
ಭಕ್ತಿ ಯೋಗ
ಹಾ ಮತ್ತೆ ಕೊಲೆಂಬ್ ದೂದಿಯಿಂದ್ ಆತ್ಮವರ್ ಅವಿಗೆ ಉಪನ್ಯಾಸ ಏನೊ ಆಐ್ತಪ್ಪ ಅದು
ಹ್ಮ್
ಹ್ಮ್ ಆ ಈ ಕೃತಿಗಳು ಆಧ್ಯಾತ್ಮಿಕ ಮತ್ತು ಜೀವನ ಮೌಲ್ಯವನ್ನು ತಿಳಿಸುತ್ತದೆ ಅಂತೆ
ಓ ಹೋ
ಹ್ಮ
ಹ
ಇವರು ವಿದೇಶಿ ಪ್ರವಾಸ್ ಮಾಡ್ಯದ ಇವ್ರು ಸ್ವಾಮಿ ವಿವೇಕಾನಂದರು ಎ ಮಾಡ ವಿದೇಶಿ ಪ್ರವಾಸ.
ಇದು ಚಿಕಾಗೋ
ಅದೇ ಎಲ್ಲೆಲ್ಲಿ
ಚಿಕಾಗೋ ಲಂಡನ್ ಸೌತ್ ಆಫ್ರಿಕಾ
ಅಮೇರಿಕ ಕ ಇ ಇಂಗ್ಲೆಂಡ್.
ಹಾ
ಫ್ರಾನ್ಸ್ ಸೇರಿದಂತೆ ಹಲವು ದೇಶಗಳಲ್ಲಿ ಭೇಟಿ ನೀಡಿ ಭಾರತೀಯ ಸಂಸ್ಕೃತಿಯನ್ನು ಮಹತ್ವ ಭಾರತೀಯ ಸಂಸ್ಕೃತಿಯ ಮಹತ್ವವನ್ನು ಸಾರಿದರು. ಹ್ಮ
ಹ ನಮ್ ಇಂಡ್ ಕಲ್ಚರ್ ದ ಸಂಟ್ಟ
ಹ್ಮ ಇವರು ಸತ್ತಿ ಮರಣ ಆಗಿದ್ನ ಚನಾಗಿತ್ತಂದ್ರೆ ಸ್ವಾಮಿ ವಿವೇಕಾನಂದರು ನಾಲ್ಕು ಜುಲೈ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಎರಡರಂದು ಬೇಲೂರು ಮಠದಲ್ಲಿ ನಿ ನಿಧನರಾದರು ಆಗ ಅವರಿಗೆ ಕೇವಲ ಮೂವತ್ ಬತ್ತು ವರ್ಷ ವಯಸ್ಸಾಗಿತ್ತು.
ಬರೀ ಮೂವತ್ ಬತ್ತು ವಯಸದಂಗ ಸಾತಾರ ಅವರು. ಏನಾಯ್ ಸತ್ತಿರ್ ಅವರು
ಹ್ಮ ಗೊತ್ತಿಲ್ಲಪ್ಪ. ಅವಾಗೆ ಮನ್ಸು ಸ್ವಲ್ಪ ಗಟ್ಟಿ ಇಟ್ಟಿ ಇರ್ಬೇಕಿತ್ತ್ ಆಕಾಯಿ ರು ಸತ್ರ್ ರಪ್ಪಾಯಿರು ಇರ್ಬೇಕಿತ್ತು. ಹ್ಮ್ ಹ್ಮ
ಇಲ್ಲ ಇದ್ರೆ ಅಂದ್ರೆ ನೇನ್ ನಮ್ದ ದೇಶದ ಬಗ್ಗೆ ಎಲ್ಲಾ ದೇಶಗಳು ಆ ಹ್ಮ್.
ನಮ್ಮ್ ದೇಶದ ಬಗ್ಗೆ ಅವರು ಮತ್ತೆ ಅವ್ರಿಗೆ ಗೌ ಗೌರವಗಳು ಯಾವ್ ಸಿಕ್ಕೇತ್ ಅಂದ್ರೆ. ಜನವರಿ ಹನ್ನೆರಡರ್ ಹನ್ನೆರಡು ಅನ್ನು ಭಾರತದಲ್ಲಿ ರಾಷ್ಟ್ರೀಯ ಯುವ್ ದಿನವಾಗಿ ಆಚರಿಸಲಾಗುತ್ತದೆ.
ಓ ಯಾವಾಗ ಜನವರಿ ಹನ್ನೆರಡು ಹಾ.
ಅನ್ನು ರಾಷ್ಟ್ರೀಯ ಯುವ ದಿನವಾಗಿ ಆಚರಿಸಲಾಗುತ್ತದೆ.
ಅವರು ಹುಟ್ಟಿದ ದಿನ ದಂದು.
ಅವರ ಸ್ಮರಣಾರ್ಥ ಅನೇಕ್ ಶಿಕ್ಷಣ ಸಂಸ್ಥೆಗಳು ಮತ್ತು ಸ್ಮಾರಕಗಳು ನಿರ್ಮಿಸಲಾಗಿದೆ.
ಹ್ಮ್
ಅವರ ಇದ್ಮ ಸ್ಮಾರಕ ಅಂದ್ರೆ ನೆನಪಿಗಾಗಿ ಶಿಕ್ಷಣ ಸಂಸ್ಥೆಗಳು ಮತ್ತೆ ಸ್ಮಾರಕಗಳು ನಿರ್ಮಿಸಲಾಗಿದೆಂತೆ. ಹ ನೆನ್ಪಿಗಾಗಿ ಶಿಕ್ಷಣ ಸಂಸ್ಥೆ ತ್ತೆ ಶಾಲೆ ಕಾಲೇಜು ಹಂಗ್ ಸ್ಥಾಪನೆ ಮಾಡ್ಯಾರ ಹಾ. ಮತ್ತೆ ಅವರ ಚಿಂತನೆಗಳು ಎಂದಿಗೂ ಯುವ ಜನತೆಗೆ ಪ್ರ ಪ್ರೇರೇಪಣೆ ಪ್ರೇರೇಪಿಸಿದೆ.
ಹ್ಮ
ಇಲ್ಲಂದ್ರೆ ಮೋಟಿವೇಟ್ ಮಾಡ್ತೇತಿ ಅಂತ ಹೇಳೇಳ್ತಾರ ಅವರು
ಹ್ಮ್ ಅವ್ರು ಬರ್ದಿರೋ ಕೃತಿಗಳು ಅವೆಲ್ಲ.
ಹ್ಮ ಸ್ವಾಮಿ ವಿವೇಕಾನಂದರು ಭಾರತದ ಮಹಾನ್ ಸಂತ ತತ್ವಜ್ಞಾನಿ ಮತ್ತು ಯುವಜನರ ಪ್ರೇರಣಾ ಶಕ್ತಿಯಾಗಿದ್ದಾರೆ.
ಹ್ಮ
ಅವರ ಜೀವನ ಆದರ್ಶಗಳು ಮತ್ತು ಸಂ ಸಂದೇಶಗಳು ಎಂದಿಗೂ ಸಮಾಜಕ್ಕೆ ಮಾರ್ಗದರ್ಶ ಚನ್ ನೀಡುತ್ತದೆ
ಹ್ಮ್
ಅವರು ಭಾರತೀಯ ಭಾರತೀಯ ಸಂಸ್ಕೃತಿಯನ್ನು ವಿಶ್ವ ಮಟ್ಟದಲ್ಲಿ ಗೌರವಾನ್ವಿತ ತ ಸ್ಥಾನಕ್ಕೆ ಕೊಂಡೊಯ್ದ ಮಹಾನ್ ವ್ಯಕ್ತಿಯಾಗಿದ್ದಾರೆ.
ಓ
ಹಾ
ಹ್ಮು
ಮತ್ತೆ ಅವ್ರ ಬಾಲ್ಯ ಜೀವನ ಅಂದ್ರ
ಹಲೋ
ಹಲೋ
ಹಾ ಅವ್ರ ಬಾಲ್ಯ ಜೀವನ ಸಂಗೀತದಲ್ಲಿ ಆಸಕ್ತಿ ಇರ್ತತ್ ಅವ್ರಿಗೆ.
ಸಂಗೀತದಾಗ ಬಾಳ ಅವ್ರಿಗಿ ಆಸಕ್ತಿ ಇರ್ತೈತೆ ಹಾ.
ಕ್ರೀಡೆ ಮತ್ತು ವ್ಯಾಯಾಮದಲ್ಲಿ ಆಸಕ್ತಿ ಇರ್ತತಿ ಜಾಸ್ತಿ ಆಸಕ್ತಿ ಇರ್ತತಿ. ಅದ್ ಧ್ಯಾನ ಮತ್ತೆ ಯೋಗಾಭ್ಯಾಸ.
ಹ್ಮ
ಮತ್ತೆ ತೀಕ್ಷ್ಣ ಬುದ್ಧಿಶಕ್ತಿ.
ಓ
ಅವರು ಬಾಲ್ಯದಲ್ಲಿ ರಾಮಾಯಣ ಮಹಾಭಾರತ ಮತ್ತು ಉಪನಿಷತ್ತುಗಳನ್ನು ಓದುತ್ತಿದ್ದರು. ಸಣ್ಣವರಿದ್ದಾಗ್ಲೂ ರಾಮಾಯಣ ಭಾರತ ಒದ್ ದ್ತಿದ್ರಂತ ಅವ್ರು.
ಹಾ ಹಾ
ಹ್ಮ್ ಅವ್ರು ಶಿಕ್ಷಣ ಎಲ್ಲಲ್ಲಿ ಪಡೆದಂದ್ರೆ, ಕೊಲ್ಕತ್ತದ ಪ್ ಕೋಲ್ಕತಾದ ಪ್ರೆಸಿಡೆನ್ಸಿ ಕಾಲೇಜು ಮತ್ತು ಚರ್ಚ್ ಕ ಚರ್ಚ್ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡಿದರು.
ಹ್ಮ
ಹ್ಮ್
ಹ್ಮ್ ಚೊರ್ಚಿನೊಲ್ಲ. ಚರ್ಚು.
ಹಾ ಚರ್ಚ್ ಚರ್ಚ್ ಕಾಲೇಜತ್ತ್ ಇರ್ತೈತಿ.
ಹ್ಮ್
ಹ ಅಲ್ಲೇ ಅವ್ರು ವಿದ್ಯಾಭ್ಯಾಸ ಮುಗಿಸ್ತಾರವ್ರು.
ಹ್ಮ್
ಕಾಲೇಜಲ್ಲಿ.
ಕಾಲೇಜ್ ಅಲ್ಲೇ ಮುಗಿಸ್ತಾರೇನು? ಹ್ಮ್ ಹ್ಮ್
ಅವ್ರು ಇ ಇಂಗ್ಲಿಷ್ ಮತ್ತು ಸಂಸ್ಕೃತ ಭಾಷೆಗಳ ಮೇಲೆ ಉತ್ತಮ ಹಿಡಿತುವಿತ್ತು.
ಹ್ಮ್
ರಾಮಕೃಷ್ಣ ಪಮ್ ಇದು ಪರಮಂಸರೊಂದಿಗೆ ಭೇಟಿಿಯಗತ್ತು ಅಂತ್ ಅವ್ರು.
ಹ್ಮ್
ಹಾ ಮತ್ತೆ ಮತ್ತೆ ಅವ್ರ ಅವ್ರಿಗೆ ಮ ಆಗಲ್ಲ ಅವರು ಸನ್ಯಾಸಿ ರಂತ ಅವ್ರು
ಹಾ ಹೌದ್ರರು ಮದ್ವೆ ಆಗಿಲ್ಲ ಹ
ಹ ಮತ್ತೆ ಅವ್ರಿಗೆ ಕನ್ಯಾಕುಮಾರಿ ಧ್ಯಾನ ಅಂತ
ಹ್ಮ
ಹ ಹ ಹಂಬ ಹದ್ ಟುನೂರ್ ತೊಂಬತ್ತೆರರಲ್ಲಿ ಅವರು ಕನ್ಯಾಕುಮಾರಿಯ ಸಮುದ್ರದ ಮಧ್ಯದಲ್ಲಿ ಬಂಡೆಯ ಮೇಲೆ ಮೂರು ದಿನಗಳ ಕಾಲ ಧ್ಯಾನ ಮಾಡಿದಂತವ್ರು.
ಹ್ಮ
ಸ ಇದು ಐ್ತಲ್ಲಾ ಕನ್ಯಾಕುಮಾರಿ ಸಮುದ್ರ. ಲಾಸ್ಟಿಗೆ ತುತ್ತ ತುತ್ತಿ ಕೆಳಗೆ ಸಮುದ್ರಐ ನೋಡ್ ದಂಡೆ ಮೇಲೆ ಕುೂತ್ಕೊಂಡು ಮೂರ್ ದಿನ ಧ್ಯಾನ ಮಾಡಿದಾರಂತವ್ರು.
ಹ್ಮ್
ಹಾ ಅಲ್ಲಿ ಅವರು ಭಾರತ ಭಾರತದ ಆಹ ಪುನತ್ ಪುನರ್ಪತದ ಬಗ್ಗೆ ಚಿಂತನೆ ನಡೆಸಿದರು.
ಹ್ಮ್
ಇಂದು ಆ ಸ್ಥಳದಲ್ಲಿ ವಿವೇಕಾನಂದ ರಾಕ್ ಮೆಮೋರಿಯಲ್ ನಿರ್ಮಿಸಲಾಗಿದೆ.
ಹೋ ರೈಟ್
ಹ್ಮ್ ಅವ್ರರು ದನ ಮಾಡಾರಲ್ಲ ಅದಕ್ಕಾಗಿ ಮೆಮೊರಿಯಲ್ಲ ಹಾಕಂತ ಇದು ಮಾಡಾರ್ ಇ ಅವ ಹಾ ಅವರು ಹಲವಾರು ದೇಶಕ್ಕೆ ಪ್ರವಾಸ ಮಾಡ್ತಾರೆ.
ಹಾ
ಅವ ದೇಶದಗಳಾವ ಅಂದ್ರೆ ಅಮೇರಿಕ ಇಂಗ್ಲೆಂಡು ಫ್ರಾನ್ಸ್ ಜರ್ಮನಿ
ಹ ಜಾರಮಾನಿ ಆ
ಹಾ ಅಲ್ಲೆಲ್ಲ ಅವರ್ ಇದ್ ಮಾಡ್ತಾರೆ.
ಏನು.
ಇದು ತಿರುಗಾಡಿ ತಿರುಗಾಡಿ ಅವರ್ ಭಾಷಣನ್ನ ಸ್ಪೀಚ್ನ ಹೇಳ್ಕೊಡ್ ಬೇರೆ ದೇಶಕ್ಕೆ ಹೇಳ್ತಾರೆ.
ಬೇರೆ ದೇಶದವ್ರ ಹೋಗಿ ಹೆಲ್ತಾರೆ.
ಅಥವಾ ಹಿಂಗೈತಿ ಹಿಂಗೈತ್ಂತ
ಹ್ಮ್
ಅದಕ್ಕೆ ಅವ್ ಸಲುವಾಗಿನೇ ನಮ್ಮ್ ಭಾರತಕ್ಕ ಅಷ್ಟೇ ಸ್ವಲ್ಪ ಗೌರವ ಐತಿ ಇವಾಗಲು.
ಹ ರೈಟ್ ಹ ಅವ್ರೇ ಹೇಳ್ಯಾರ ನಮ್ ದೇಶದ ಎಲ್ಲ ಕಲ್ಚರ್ ಬಗ್ಗೆ ಅದು ಬೇರೆ ದೋಷದವರು ಇವರು ಆರ್ವ ಮೂಡಿಷರ್
ಹಾ ಮತ್ತ್ ಅವ್ರ ಸ ಗತ್ತಿದ್ದಲ್ಲೇಣ ಅವ್ರು
ಇದು ಸತ್ಯಿದು
ಬೇದೂರು ಮಠ
ಯರ್ಮಟ
ಬೇಲೂರು ಬೇಲೂರು ಮಠ.
ಬೇಲೂರು ಮಠ ಹಾ ಹಾ.
ಪಶ್ಚಿಮ ಬಂಗಾಳದಲ್ಲಿ ಬೇಲೂರು ಮಟ್ಟನ ಸ್ಥಪಿಸ್ತ ಬರುದು ಮತ್ತೆ ಅಲ್ಲೇ ಇದ್ದು ಅಲ್ಲೇ ಸಾಯ್ತಾರ ಅವರು.
ಹ್ಮ್
ಮೂವತ್ತೊಂಬತ್ತು ವಯಸ್ಸನಾಗ್ ಸಾಯ್ತಾರೆ ಅವ್ರು. ಇದು ರಾಮ ರಾಮ ಕೃಷ್ಣ ಮತ್ತು ರಾಮಕೃಷ್ಣ ಮಠ ಮತ್ತು ಮಿಷನ್ ಮುಖ್ಯ ಕೇಂದ್ರವಾಗಿತ್ತಂತಿದೆ ಇದು ಅವರದು.
ಹ್ಮ್
ಅವರು ಒಂದು ಇದು ಮಾಡ್ತಾರೆ ನೋಡ್ ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡ್ತಾರೆ. ತ ನೋಡು
ಹಾ
ಅದಕ್ಕ ಅಲ್ಲಿ ಇರ್ಬೇಕಂತ್ ಅವ್ರು ಇದು ಕಟ್ಕೊಂತಾರ ಮಠ ಕಟ್ಕೊಂತರ ಅವ್ರು. ಸನ್ಯಸಿ ಅಲ್ವಾ ಅದಕ್ಕೆ ಮ ಕಟ್ಕಂತಾರ ಅವರು. ಇರ್ಬೇಕಂತೆ ಹ್ಮ್
ಮಟಾ
ಮತ್ತೆ ಸರ್ಕಾರ ರಾಷ್ಟ್ರೀಯ ಸರ್ಕಾರ ಏನ್ ಮಾಡ್ತತಿ ಅಂದ್ರೆ. ಅವರಿಗೋಸ್ಕರ. ಭಾರತ ಸರ್ಕಾರ ಜನವರಿ ಹನ್ನೆರಡರಂದು ರಾಷ್ಟ್ರೀಯ ಯುವ ದಿನ ಎಂದು ಆಚರಿಸಲಾಗುತ್ತದೆ.
ಯುವಜನ ಎಂದು ಆಚರಣಿಸ್ತದ.
ಆದದೇ